ಮತ್ತೆಷ್ಟ ಮತ್ತ ಹ ನಾ ಇಲ್ಲನ ಏನ ಮಾಡ
ಚೆಕ್ ಮಾಡಬೇಕ ಅಂತ ಮಾಡಿ ಏನಪ್ಪ ಕ್ಸಜನ್ ಅಲ್ಲ ನತುದು ಚಂತಕ ಮೈತಿದ್ದು ಇವತ್ತ್ ತ ನೀೂತ ನಾನ ನೀ ಇವ ಐದ ಆರ ತಂದ ನಮ್ಮೂರ್ ಎರಡ
ಹ್ಮ
ಮಾನವ ದರ್ನೋದಕ್ಕೆತ್ತುದ್ದು ಬಿಳಕೋುದು ಇದ ಅದನ ನೋಡಿ ಅದ್ ಏನ ಇಲ್ಲ ಅಣ್ಣ ಒಳಗ ಹ್ಮ ಸಂಜೆಳಾಗ ಹೋಗಬೇಕ ನರ್ಲಿ ನರ್ಲಿ ಗತಲೆ ಆಗ್ಯವ ಯದಕ್ಕ ಆಗ್ಯವ ಅವು ನರ್ಲಿನ ಅವ ಏನ್ ಮಾಡ್ಯವ ಅವು ಯೇಸ ಅವ ಹೋರಿರ ಹ್ಮ್ ಹೇಳಬೇಕೂಡ ಸಣ್ಣಲ್ಲಡ ಬರ್ಲ ಬರ್ಲಕ್ ನಡೀತದ ತುಗೋ ಹ್ಮ ಇ ಕೆರ್ಕ ಕಾಣಂತ
ಂದಾನ ಕಿತ್ತ ಲೇ ಬಿಳಿ ಕೂದಲ ಹುಡಕೊಂಡ ಬಿಡ್ತೀನಿ ಗಾಳಿಗೆ ಹರಿದಾಗ ಬಿಳಿ ಕೂದಲ ಕಿತ್ತ ಅಲ್ಲ ಒಂದೇರೆ ಸಾಂಗ ಅದೇನ್ ಮಾಡ್ತಾರೆ.
ಯಾಕೆ .
ಅರೆ.
ಹದು ಕೊಂಚೆ ಟ ಇಡ್ಲ್ಲ ರಮ್ಮನ. ಹ ಬತಯತ ಲ್ಲ .
ಏನ್ರಿ ಗಡ ಹಾ ಬರ್ರಿ ಬರಿ. ತ್ತಲ್ಲ್ಮ ಕ ಕ . ಎಲ್ಲಿ ವಿಷ ಯಾರ್ಮ .
ಹಾ ಪರಿಚಯ ಅದನ್ ಬಾರಿ ಅವ್ನು ನಾಮಾ ತಮ್ . ನೀರ್ತಲ ಲ್ ಆಡಟ್ ತಾಪ್ಬೇಕ ನೀವ್ ಅಂದ್ರೆ ಒಂಜ ಆತ. ಹಂಗೆ ತಪ್ಪಲ ಆಡ.
ಹಂಗೆ ಆಗೋತು.
ಮುಲಚ ಮ ನಾಡ ಚತರ. ಆ .
. ಸುತ್ತಲ್ಲ ಕೊಡತ ಹಷ ಅಡು ಪಯಿ. ಹ ಚಾನ ರತ ನೀ ನ್ ಚನ ಕುಲ್ಕತಿ ರಲ್ಲ. ಹಾ
ಕುತ್ತಲ .
ಸ್ದ ಕೋಲ ಆವಾ ಸ ಕ ಈ ಕಮರಲ್ಲ.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
ಹ್ಮ್ ಇ ಇದ ಊಟಕೋಡ್ ನನ ಎಡ ಆತು.
ಹೊಟ್ಟು ಎಷ್ಟ ಗಂಟೆ ಬರ್ಬೇಕು ಬರಲ್ಲ ಮೂರು ನಾಕ್ ಹ್ಮ್ಮ್. ಹ ಬಂದ ಗಿಡ ಕಡೆ ಹೊಕನ ನೆಟ್ ಆಫ್ ಮಾಡಿ ಗಿಡೊ. ಅಂತರ ಗಿಡ ಗಿಡ ಮ ಸ್ವಲ್ಪ. ಇವ ತ ಕ ರೂಟ್ ನ ಯಾರು ಮಾರುತಿ ಯಾಕೇ. ಅ ಮತ ಮಾತಾರ ಚ ಜವ ಪತ. ಮಾತಡ್ತನನೆ. ನಾನನ್ ಮತ್ತೆ ನೀ ಎಕಡೆ ಹತನಗೆ ಅಕಡೆ ಹತನ ಕಸರ ಉಡೋನ. ಅಟ್ ಅಡಸ್ತಾನಿ ಅವ್ನಿಗೆ ಯಾವ್ ಕಡೆ. ತಕಡಪ್ಪ ಅಳಪಡಿತ.
ಕಣ್ಣೀರು ಹೊತವಲ್ಲ ಅವಳದು.
ಆ ಸಲ ಕತ್ಕ . ಹೇ ಆಡೋ ನೋಡೋ ಲೆ ಲೊ ನಿಂದು ಹೋಯಿತು ನೋಡು ಹೋಗು ಹೇ. ಒ ಇಪ್ಪ ಏನು ಮಾಡಲ್ಲ ಹೋಗೋ ಮಾರಿಯಾ ಕಡನಾ . ಒಡ್ಲೆ ಓಡು . ತ ಮತ್ತೆ ಸರ್ ನುಕ್ಕಂದ ಸರ್ ನು ಹ. ಇಲ್ಲ ಚಪ್ ಚಪ್ ಚಾಪ್. ನಾವ ಓಡ್ಬರ್ತಂದಲ್ರ ಓಡ. ನಾನು ಓಡಿ ಬರ್ತಂದಲ್ರಿ ಯಾರೀ. ಬ್ಯಾಡ ಅಂದ್ರ ಏನ್ರಿ. ಬ್ಯಾಡಂದಿರಿ.
ಅದು ನಮ್ಮರದ ಮೆಸ್
ಏನ ಅದು ಏಂದ್ರ ಆ ಕಡೆ ಹ ಸಳದ ಹೋಗ ಮ್ಜೆ ಎಲ್ಲಿ ಸ್ವಲ್ಪ ಆಡ್ ನಾಕ ಆಡಕಂದ್ರ್ಮ ಹ ಪೈಪಾಕ ಕುಟ್ಟ
ಗುಬ್ಬಿನ ಹೆಚ್ಚ ಆಗ್ಯವ ರಿ
ಆೇಲೆ ಅಷ್ಟ ಮೇಲೆ ಸ್ವಲ್ಪ ಮೇ ನಕ ಇ ಕಳ್ಳರ ಇವರ ಆರ ರಿ ಯಪ್ಪೋ ನಿನ್ನೆ ನನ್ನ ಹುಡಗ ಹತ್ತು ಗಂಟ ಕಟ್ಟಿನಪ್ಪ ಅವು ಹ
ಹ್ಮಹ್ ನೀನು ಒಟ್ಟಂಪ ನೋಡಪ್ಪ ಹೌದ್ರಿ
ಆ ಕಡೆ ಈ ಕಡೆ ಕಂಟ್ಯಾಗ ಪಿಂಟ್ಯಾಗ ಹೋಗಿ ಬರ್ತೀವ ಅಲ್ಲ ನಾವು ಕಂಟಿ ಇದ್ದಲ್ಲಿ ಗೌಡ್ ಬರದ್ರ ಬೆಳ್ಳಿ ಬೆಲ್ಲ ಅಂತಾನ ಗೌಡು ಒಂದ್ ಹೊಲದಲ್ಲಿ ಸರಿಷ ಇಲ್ಲ ಅಂಗ ಅವಡ
ಹ್ಮ್ ಏನಂದ್ರ ನಮ್ ರ್ಸೇಲ್ಲ ಹೋದ್ರ
ನೆಯಂದ ಮನಾನನ್ ಮದರ್ ಚಾಣಾ ಪೂಜೆಗೊಂದು ಹೋಮರ್ ಇಲ್ಲಂದಡೆ ಹೋಗಿ ಸಣ್ಣ ಅವ್ರಡೆ ಕ ಅವ ಎಏಡ್ನ ಎ ಮೈತವ್ರೀ ಕರಂಬಳಪ ಮಲ್ರಿ ಏಪ್ಪೋ ಕಡೆ ಒಲವತ ಮ ಎ ಬಾಯ ಮಾಡ್ಲೆ ಅವು ಬರ್ಕಂಗರ್ಬೇಕ ಅದರ್ಶನ ಅದು ಬುಡೋ ಮಾರಕ ಸಾಗ ದೊಡ್ಡ್ಯಾಗ ಅದಾನ ಓಡ ಒಂದ್ ಸ್ವಲ್ಪ ವಾಸಿ ಬರ್ತಾರ ಕಣ್ಣಿ ಬರ್ತಾವ ಹ್ಮಂಗ ಬಾರಿ ಹದ್ರೆ ನಿಮಗ ಒಂದ ಕೊಡ್ತೀನಿ ಹಿಂಗ ಪೋಲಡ ಅಂಬರೀಷ ಗಗತ್ ಮಖಾಂದಐತೆ ಗಿಡ ಹಿಂಗ ಹೊರಗ ಮಕ್ಕೊಂದರ ಎತ್ತಿನ ಗಾಡ್ಯಗೆ ಗುಡಿಯತ್ ತಂಬರ್ಸರ ಹಂಗೆ ಮನ್ಯಾಗ ಮಾಡ್ಕರ್ಲ ಹ್ಮ ಹ್ಮ ಹ್ಮ್ ಇತಾರೆ ಪರಸನ ಅಂಗಡಿ ತರದದಲ್ಲ ಹಂಗ ಹ್ಮ
ಇವತ್ತ್ ನಾ ಅವನಿಗ ಪೋನ್ ಹಚ್ಚತಿನಿ
ಪಾಲ್ ಕಲ್ಲಪ್ಪ
ತೋರ್ಸ್ ಕೊಡ್ಲೇ ಅವನ ಫೋನ್ ನೋಡು. ಹೇ ಹತ್ತಿ ಹೊಲ್ದಾಗ್ ಬರ್ತಾವ ನೋಡ ಹಂಗೇ.
ಗ ಒಂದೆರಡು ಇಸಂಬರ್ತ ತಿನಮ್ ಹು ಏನ್ ಏನಂತಾ . ಇಲ್ಲಾರಿಗ್ ಬರಂಗ ತೊಂಬಾ ಚಾ . ಚಾಕಟಲ್ ಚಾಕೇಟ್ ಬೇಕನ್ ನಿಮ್ ತೊಂಬಾ. ನಾವ್ ಒಪ್ಪತ್ತಿನ ಎಲ್ಲರಿಗೆ ಹಚ್ ಯಾರಿಗಿ. ಹತ್ತ ಗಾರಿಗೆ ಹಾ ಸ ಗಾಡಿ ತಂದ ಬಿಡು ಮತ್ತ ಯಾಡ್ ಹತ್ ರೂಪಾಯಿಕ್ ಒಂದ ನಾಳೆ ಹದ್ನೈದ್ ಫೋನ್ ಪೇ ಮಾಡ್ತ್ನಿ. ಅಲ್ಯ ನಾದ್ನ ಹದ್ನ ಹದ್ನೈದ್ ರೂಪಾಯ ಫೋನ ಪೇ ಮಾಡತ್ನಿ.
ಐ ಹಾಯ್ ಸೊಣ್ಣಾಕಿರ್ಲೆ.
ಹಾ ಹ. ಅ ರೇಸಮ ಕೈ ಗೋ ಕೂತುಬುಡೋಮ್ ಕಲ್ ಇಲ್ಲೇ ಇರ್ಲಿ ಬಿಡ. ನೀನ್ ಮನಗಂಡ್ ಅಯ್ತ್ ತಿಂದಿದ್ದಿಲ್ಲಿ. ಹ್ಮ್